ಹಲೋ ಆರಾಮ ಆರಾಮ ಹಾ ಏನಿಲ್ಲ ಅಣ್ಣ ಇಲ್ಲೇ ಹೊರಗಡೆ ಇದ್ದೆ ಹೇಳಣ ಎಲ್ಲಿ ಇದ್ದಿ
ಇ ಮನೆ ಊರಾಗಿದ್ನಪ್ಪಾ ಕೆಲ್ಸಕ ಹೋಗಿದ್ವಿ
ಹೌದಾ
ಹ್ಮ್ ಕೆಲ್ಸ ಮಾಡ್ಸಕೊತ್ೀ ಸ್ವಲ್ಪ ಹಂಗೆ ಲ್ಲ ಮತ್ ಈಗೆ ಸೀಜನ್ ಅದರು
ಹಾ ಹಾ.
ಮಾಡ್ಬೇಕಲಪ್ಪ ಏನನಾ.
ಮಾಡ್ಬೇಕಣನ ಒನನ್ನಂದು. ಹೌ. ಎನ ಇಲ್ಲಿ.
ಹಾ.
ಹಾ ಅಷ್ಟಲ್ಲೇ ಅದು ಸ್ವಲ್ಪ ಬೆಲ್ಪ ಆಯತಣ.
ಹೇಳಳ ದಿನ ಆಯ್ತು.
ಅದ. ಕಾಲೇಜಾಗ ಅಡ್ಮಿಷನ್ ಬೇಕಾಯ್ದು ಯಾರ ಮ. ಅಂತ ಚಕ.
ನಿಮ್ ನಿಮ್ ಕಾಲಜ.
ಹಾ ನಂಗ ನರ್ಸಿಂಗ್ ಮಾಡೋದು ಯಾರನ ಹೇಳ್ದಾರ ನಂತ.
ನರಸಿಂಗ್ ನಮ ತಮ್ಮನೇ ಇದದ್ದ ಮತ್ತೆ. ಯಾರಂಗ.
ಹಹಾ
ಮತ್ತೆ ಮಾಸ ಬಂದ್ರ ಮಾಸ.
ನೋಡೋಣ. ಮಾಡಸೋ ಚಲ ಅದು ನಾವನು ಮಾಡಕಂತ ಒಂದ್ ವರ್ಷ ಮುಗತ ಇವಾಗ.
ಹ್ಮ್.
ಹ್ಮ ಅದಕ್ಕೆ ಮತ್ತಿದ.
ಫಿಜಾ ಫಜ್ಜ ದಷ್ಟ.
ಅಣ ಫೀಸ್ ಪ್ರೈವೇಟ್ ನಲವತ್ತೈಐದು ಸಾವಿರ ಅಲ್ಲ.
ಹ್ಮ್.
ಹ ಗೌರ್ಮೆಂಟ್ ಅಪ್ಲಿಕೇಶನ್ ಆಗ್ಬೇಕು ಅದು. ಗೌರ್ಮೆಂಟ್ ಆಯ್ತಂದ್ರೆ ಇಪ್ಪತ್ತೈದು್ ಲಾಕ್ಷ.
ಗಗಊಟ ಮಾಡ.
ಹ್ಮ್. ಹ್ಮ ಪ್ರೈವೇಟ್ ಮಾಡಸ ಬಿಡಮ ತಗೋ ಬೇಕಾದ ಕಮ್ಮಿ ಮಾಡಸ್ತನ್ ಸರಿಗಾಳೆ.
ಹಳಟಾ.
ಹಾ ಗೌರ್ಮೆಂಟ್ ಅಂದ್ರೆ ಇವಾಗ ಅಪ್ಲಿಕೇಶನ್ ಮುಗರದೇನು ಡೇಟಾ.
ಚ ಹಪ್ಪ. ಕಮ್ಮ ಆ.
ಅವತ ನಾನ. ಬಿಜಿ ಇದ್ದೆ ಕಾಲೇಜದಲ್ಲಿ ಅವರು ಬೇರೆ ಇವಾಗ ಕಾಲೇಜದಾಗ ಇಂಟರ್ನಲ್ ಟೆಸ್ಟ್ ತಗೊಂಡಿದ್ರು.
ಹ್ಮ್ ಹ್ಮ್
ಎಕ್ಸಾಮ್ ನಡೆ ಕುಚದಳ ಅದಕ್ಕೆ ಏನ ಹೇಳಾಕ ಹಗಲ್ಲೆಲಾ ಯಾರಿಗೆ ಫೋನ ಹಚ್ಚಲ
ನಮ್ಮದ ಎಷ್ಟ ಕಾಲ
ಆದಲ್ಲ ಒಂದೊಂದು ಕ್ಲಾಸನ್ಯಾಗ ನಲವತ್ತೈದ್ ಐವತ್ತು ಜನ ಇದ್ದಾರ.
ಎಲ್ಲಾ ಕ್ಲಾಸ ಒಳಗ ಚಲೋ ಹೇಳುತ್ತಾರೆನ
ಹಾ ಚಲೋ ಹೇಳ್ತಾರ ಅಣ್ಣ ಕ್ಲಾಸ
ಹ್ಮ್ ಹ್ಮ್ ಈಗ ಎಷ್ಟ
ಹಾ
ಫೀಜ ಎಷ್ಟ ಕಟತಿರೀ ನೀವು.
ನಮ್ ಗೌರ್ಮೆಂಟ್ ಆಗೇತಿ ಅಣ್ಣಾ ಇಪ್ಪತ್ತು ಸಾವಿರ ಕಟ್ಟತನ ಅಣ್ಣಾ ಬುಕ್ಸ್ ತಗೊಂಡಿಲ್ಲಾ ನಾ ಹೊರಗಡೆ ತೊಗೊಂಡಿನಿ ಬುಕ್ಸ್. ನೀವ ಸೀನಿಯರ್ಸ್ ಯಾರ ಇಬ್ಬರ ಅವರದ ಬುಕ್ ಬುಕ್ಸ್ ಇಸಕೊಂಡ ಮತ್ತೆ ರಿಟನ್ ಅವರಗಿ ಕೊಟ್ಟ ಬಿಡ್ತೀನಿ
ಹೌದ ಇದು ಕಾಲೇಜ ಕಾಲೇಜ ಟೈಮಿಂಗ್ ಯಾವಾಗ
ಟೈಮಿಂಗ ಅಣ್ಣಾ ಒಂಬತ್ತುವರಿಗೆ ಕಾಲೇಜದಾಗ ಇರಬೇಕ್. ಹತ್ತ ಗಂಟೆ ಸ್ಟಾರ್ಟ್ ಮಾಡ್ತಾರ ಮಧ್ಯಾಹ್ನ ಎರಡ ಗಂಟೆ- ಹಂಗ ಬಿಡ್ತಾರ.
ಹಾ
ಎರಡು ಗಂಟೆ ಲಸೇದೆನು. ಪ್ರಾಕ್ಟೀಸ್ ಹೋಗ್ತಿಯ ಅನ್ನು
ಇಲ್ಲ ಪ್ರಾಕ್ಟೀಸ್ ಇಲ್ಲ ಅದಕ್ಕೊಂದ ಪ್ರಾಕ್ಟೀಸಿ ಗಂತ ಒಂದ್ ಟೈಮಿಂಗ್ ಅಮಾ ಅದ ಇದು ಒನ್ ಮಂತ್ ಹಂಗ ಹಾಕ್ತಿರ್ತಾರ ಅದಕ ಟೈಮಿಂಗ್ ಅದ ಅದಕ್
ಬೇರೆ ಹಾಸ್ಪಿಟಲ್ಗೆ ಹೋಗಿಯ
ಹ ಗೌರ್ಮೆಂಟ್ ಹಾಸ್ಪಿಟಲಗೆ ಹಾಕ್ತಾರ ಅದು ನ- ಟೈಮಿಂಗ್ ಅಂತ ಇರ್ತದ ಇವಾಗ ಹಾಕಲ್ಲಣ ಇವಾಗ ಕಾಲೇಜ ಹೋದ ಸತಿ ಈ ಸತಿ ಹಾಕಿದ್ರ ಅಂದ್ರು ಎರಡ್ ತಿಂಗಳ ಹಾಕಿದ್ರ ನಮಗ.
ಹ್ಮ ಆರ ತಿಂಗಳ ಹಾಕಿದ್ರ ನಮ್ಮಗ
ಅ ನೀವು ಪ್ರೈವೇಟ್ ಹೋದ್ರು ನಡಿಯುತ್ತ ಗೌರ್ಮೆಂಟ್ ಹೋದ್ರ ನಡಿಯುತ್ತಾನ ಆವಾಗ
ನಾವು ಪ ಸಪರೆಟ ಆಗಿ ಹೋದರ ನಡೀತದ
ಅದೇ ಅ ಪ್ರೈವೇಟ್ ಹೋದ್ರು ನಡಿತದ.
ಹ್ಮ ನಡಿಯುತ್ತ ಆದ್ರೆ ಇವಾಗ ಡೈರೆಕ್ಟ್ ಆಗಿ ಜಲ್ದಿ ಕರ್ಕೊಳಂಗಿಲ್ಲ ಎಲ್ಲಿ ಗೊತ್ತಾಗಂಗಿಲ್ಲ ಗೌರ್ಮೆಂಟದಾಗ ಹೋಗ್ಬೇಕೊ ಒಂದು ಎರಡರಿಂದ ಮೂರು ನಾಲ್ಕು ತಿಂಗಳ ಹಾಕಡ ಕಂಟಿನಿವ ಹೋದವಿ ಅಂತ ತಿಳ್ಕೊ ಗೊತ್ತಾಗತ್ತೆ ಹೆಂಗ ಮಾಡ್ಬೇಕ ಹೆಂಗಿಲ್ಲ ಅಂತ ಹೇಳಿ ಎಲ್ಲ ಮುಗಿಸಿಕೊಂಡ ಬಗೆಹರದಿರತಯ್ತಿ ಆಮೇಲೆ ಪ್ರೈವೇಟ್ ಹೋಗಬಹುದು
ಅಂದ್ರೆ ಇವಾಗ ಗೌರ್ಮೆಂಟ.
ಹಾ ಪಸ್ಟ್ ಕಲಿಬೇಕಲ್ಲಾ ಹೆಂಗ್ ಮಾಡದು ಇಂಜೆಕ್ಷನ್ ಹಂಗ್ ಮಾಡ್ಬೇಕು ಹಿಂಗೆಲ್ಲಾ ಹಂಗ ಅಂತ.
ಹ್ಮ್ ಹ್ಮ್. ಈಗ ಗೌರ್ ಗೌರ್ಮೆಂಟ್ ಹೋದ್ರೆ ಗೌರ್ಮೆಂಟ್. ಅಲ್ಲಿನ್ ಸಾಲರಿ ಕಡ ಅಲ್ಲಷ್ಟಸ್
ಇಲ್ಲ ಅಣ್ಣ ಕೊಡಲ್ಲ ನಾವವು ಕಲೆಕೊಂಡಿವವ ಅವ್ರು ಹೆಂಗ ಸಲ್ ಕೊಡ್ತಾರೆ
ಅದೇ ಅದೇ ಸು ಪ್ರಾಕ್ಟೀಸ್ ಮಾಡ್ದಂಗ ಆಗ್ತಲ್ಲಿ
ಹಾ ಹ ಅಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು ಆಮೇಲೆ ಮುಂದೆ ಪ್ರೈವೇಟಿಗೆ ಆಮೇಲೆ ಐದಾರು ತಿಂಗಳ ಆದ್ಮೇಲೆ ಹೋಗ್ಬಹದು ಸರ್ಫೆಟ್ ಆದ್ಮೇಲೆ
ಆ ಮದಲ್ಲಿ ಸ್ಯಲ್ರಿ ಕೊಡಕ್ ಹಬತ ಅಲ್ಲಿ
ಹಾ ಆಮೇಲೆ ಪ್ರೈವೇಟ ಹೋದಾಗ ಸ್ಯಾಲ್ರಿ ಕೊಡ್ತದ
ಎಷ್ಟ ಕೊಡ್ತರ ಆ ಕಡೆ
ಸ್ಟಾರ್ಟಿಂಗು ಐದಾರ ಸಾವಿರಿಂದ ಸ್ಟಾರ್ಟ್ ಆಗತ್ತಣ.
ಐದ್ ವರ್ ಸಾವಿರ ಮ ಮಾಡ್ಬೇಕು ಕೊಡ್ತಾರ ಮ.
ಹಾ ಒತ್ತಕ್ ಮಾಡಿದವ ನಂಗೆ ಸ್ಯಾಲ್ರಿ ಹೆಚ್ಚಿಗೆ ಆಗತ್ತ ಚಲೋ ಹ್ಮ.
ನಮ್ ತಮ್ಮ ಎದ್ದ ಎ. ಸೋದ ಸೋದ.
ಹ.
ನ್ ತಮ್ಮದ್ದ ಅವನ್ ಅವ್ನಿಗೆ ಮಾಡ್ಸು. ಅವನಿಗೆ ಮಸ ಮಾಡಿ
ಪ ನಡೀತಾನ ಪಿ ಯುಸ ಏ್ಟಿ ಸೆವೆನ್ ಆಯ್ತಾ
ಹೌ ವುಶ ಸ.
ಹೌದ ಏನ್ ಆರ್ಸ ಮಾಡ್ಯನ ಏನು. ಸನ್ ಸರ್.
ಆಡ್ಸ್ಬೇಡ್ದ
ಆಡ್ಸ ನಡತು ಅದ್ರಾಗ ಹಿಂದಿಗಿಂದ ಇರದಲ್ಲ.
ಇಲ್ಲ ಇಲ್ಲ.
ಹಾ ಮಳಿಕಣ ಅಂಗನಲ್ಲ. ಅದ ಒಂತ.
ಕನ್ನಡ ಎಷ್ಟು ಬರ್ತ ಹಿಂದಿ ಇಂಗ್ಲೀಷ್ ತೋಡಣ. ತೋೊಂಡ ಬರ್ತ.
ಇಿಂದಲ್ಲಿ ಹಿಂದಿ ತಗೊಂಡ್ರ ಬರಲ್ಲಣ್ಣ ಇಂಗ್ಲೀಷ್ ತಗೊಂಡ್ರ ಬರತ್ತ.
ಅದೇ ಅದೇ ಇಲ್ಲಿ ಸದ್ಯ ಒ್ ವಿಷಯ ತಗಡೋಣ. ಅಲಸ ಹಿಂದಿ ಅಂತ ಹಿ ಅಂತ ಹ ಹ್ಮ. ನಿಮ್ ಸರ್ ಗೆ ಅವ್ರಿಗೆ ಮಾತಾಡಷ್ಟ ಸೊಪ್ಪ ಏನ್ ಕಾಲೇಜ ಫೀಸ್ ಸ್ವಲ್ಪ್ ಕಡಿಮಿ ಮಾಡ್ಸ
ಹಾ ಮಾಡಸ್ತೇನಿ ತಗೋ ಅಣ್ಣ ಒಂದ್ ಮೂವತ್ತು ಮೂವತ್ತಾದು ಮಾಡಸ್ತೇನಿ ತಗೋ ಬುಕ್ಸಸ್ ಗಿಕ್ಸ್ ಮತ್ತೆ ಬಟ್ಟೆ ಎಲ್ಲ ಫ್ರೀ ಕೊಡ್ಸ ಆದ್ರೆ ಕೊಡ್ತಾರ
ಹ್ಮ್ ನಿಮ್ ಫ್ರೆಂಡ್ಸ್ ಎಷ್ಟ್ಮ ನಿಮ್ಷ್ಟ ಮಾಡ ನೋ
ಮಾಡಾರ ನಮ್ ಹಾಸ್ಟೆಲ್ ನವ್ರು ಇಬರು ಮೂವರಐದು
ಇಬ್ರು ಮೂವರು
ಹ್ಮ್ ಊರವರೆ ಎಲ್ಲ ಲೋಕಲ್ಲ ಇಡೆ ಎಸ್ ಸಿ ಹಾಸ್ಟೆಲ್ ಅಕಡೆ ಎಲ್ಲಾರ
ಹ್ಮ್ ಹ್ಮ್ ಅಂದ್ರ ಸ್ವಲ್ಪು ಲೈಫ್ ನಡ ಸ್ವಲ್ಪೋರ್ಸ್ ಆ
ಹಾ ಲಾಸ್ಟ್ ಈಗ ಯಾವ್ದದು ಇದು ಗೌರ್ಮೆಂಟ್ ಆಗ್ಲಿಿಲ್ಲ ಅಂದ್ರೆ ಲಾಸ್ಟ್ ಆರಾಮ್ ಪ್ರೈವೇಟ್ ಮಾಡ್ಕೋಬಹುದು
ಹಳಟು ಮಾಡಡಕ
ಪ್ರೈವೇಟ್ ಮಾಡ್ಕೋಬಹುದು ಮತ್ತೆ ಗೌರ್ಮೆಂಟ್ ಹಾ
ಅವ ಹೊರಗೊತಿ ಅದರ್ಮೇಾಲ ತೋತಾರಲ್ಲ ಅಂಗ ಮಾಡೋ್ಕೊಬೋದಲ್
ಹಾ ಅದ್ರಲ್ಲಿ ಮಾಡ್ಕೊಬಹುದು ಅ ಕಾಂಟ್ರ್ಯಾಕ್ಟ್ ಬೇಸ್ ಗೊತ್ತ
ಹಾಂ ಕಾಂಟೆ ಕಾಂಟ್ರಾಕ್ಟರ್ ಬೇಸ್ ಮಾಡ್ಕೊಬದ
ಹಾ ಮಾಡ್ಕೊಬೋದು ಅದನ್ನು ಬೆಸ್ಟ್ ಅರಾಮ್ ಹತ್ತು ತಾಸ್ ಡ್ಯೂಟಿ ಇರ್ತ ಮಾಡ್ಕೊಂಡ್ ಹೋಗಬೋದು
ಹಕೆ ಅಮೌಂಟ್ ವಿಮೌಂಟ್ ಕೊಡ್ಬೇಕಾ
ಎಲ್ಲ ಕಾಂಟ್ರಾಕ್ಟ್ ಬೇಸಿಿಗೆ ಅಪ್ಲಿಕೇಶನ್ ಬಿಡ್ತಾರ ಅವಾಗ ಆಗ್ಬೇಕು ರಿಸಲ್ಟ್ ಮೇಲೆ ಚಲೋ ರಿಸಲ್ಟ್ ಮೇಲೆ ಆಗತ್ತೆ ಮತ್ತೆ ಕಾಸ್ಟ್ ಕಾಸ್ ಮೇಲೆ ಹೋಗ ಎಸ್ ಸಿ ಅಲ್ಲ ನಿಮ್ದು
ಅಲ್ಲ ಹೌ ಇಲ್ಲ ಪಾ
ಇ ಬರ್ತಾನ ಆಯ್ತಾ ಜೀನಮ್ಮ ಇ ಮೂರ್ ವರ್ಷ ಸಜಧ್ಯಯನ ಚಲೋ ಸ್ಕೋರ್ಸ್ ಮಾಡಿದ್ ಅಂದ ಒಂದ್ ಎಂಬತ್ತ ಎಂಬತ್ತಐದು್ ಹಂಗ ಮಾಡಿದ್ ಅಂತ ಕೇಳಕ್ ಆರಾಮ್ ಕಣಂಡು ಮುಚ್ಚಿ ಕಾಂಟ್ರಾಕ್ಟ್ ಬೇಸ್ ಒಂದು ರೂಪಾಯಿ ಕೇಳಾರ್ದ ತೊಗೊಂತಾರೆ ಹಾಗಂಗೆ
ಹ ಹ ಅವಾಗೇನು ಆರ ಅವರು ಇ ನ ಡ್ಯೂಟಿ
ಹಾ ಅಣ್ಣ
ಹೌದು ಯಾರ್ ನಿಮ್ ಸೀನಿಯರ್ ಅವರು ಯಾರ್ ನಿ ಮಾಡ್ತಾರ
ಬಾಳ್ ಜನ ಮಾಡ್ಯಾರ ಎಲ್ಲಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ಹೋಗ್ಯಾರಲ್ಲ
ಹ್ಮ್ ಎಷ್ಟು ಚಲೋ ಈ ಸ್ಯಾಲರಿ ಎಲ್ಲ ಚಲೋ ಕೊಡ್ತಾರೆ.
ಹಾ ಕೊಡ್ತಾರ ಅಲ್ಲಿ ಒಂದು ಇಪ್ಪತ್ತು ಕೊಡ್ತಾರ ಅದ್ರಾಗ ಒಂದ್ ಅದ್ರಗೊಂಡಿ ಹದ್ನೆೆಂಟು ಕೊಡ್ತಾರ ಎರಡ್ ಸಾವಿರ ಪಿ ಫ್ ಕಟ್ ಆಗಿ ಹಗೆ ಬರ್ತ ಬರ್ತಾ ಜಾಸ್ತಿನೂ ಕೊಡ್ತಾವ್ರರೇ ಅಲ್ಲಿ ಸ್ಯಾಲರಿ ಆಗತ್ತಾವ ಹ್ಮ್
ಜಾಸ್ತಿ ಕೊಡ್ತವ್ರ
ಬೆಂಗಳೂರಲ್ಲಿ ಪ್ರೈವೇಟ್ ಮಾಡ್ಬೇಕ ಎಂಟು ತಾಸು ಮಾಡ್ಬೇಕು
ಹ್ಮ್ ಹ್ಮ್
ಪ್ರೈವೇಟಲ್ಲಿ ಎಂಟು ತಾಸು ಮಾಡ್ಬೇಕು ಮತ್ತೆ ರೂಮ್ ಬಾಡಿಗೆ ನಾವೇ ನೋಡ್ಕೋಬೇಕು ಊಟ ನಾವೇ ನೋಡ್ಕೋಬೇಕು ಖಾರ್ಚಲ್ಲ ಅಲ್ಲೇ ಬಂತು. ಉಳಿಯದಂತ ಹತ್ತು ಹಾ ಉಳಿಯೋದು ಹತ್ತು ಒಂದ್ ಸಾವಿರ ಹಾಗ್ ಉಳಿತದೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟು ಬ್ಯಾಡ.
ಇಲ್ಲಿ ಲೋಕಲ್ ಎಷ್ಟು ಕೊಡ್ತಾರ ಇಲ್ಲಿ.
ಇಲ್ಲಿ ಲೋಕಲ್ ಅಂದ್ರ ಅದೇ ಸ್ಟಾರ್ಟಿಂಗ್ ಐದ್ ಸಾವಿರ ಕೊಡ್ತಾರ ಆಮೇಲೆ ಹಂಗೆ ಬರ್ತಾ ಬರ್ತಾ ಇದಯ್ತ ಅಂದ್ರ ಹನ್ನೆರಡು ಹದಿಮೂರು ತನಕ ಹೋಗ್ತದ.
ಹ್ಮ್ ಹ್ಮ್ ಅಂದ್ರೆ ಇಲ್ಲೇ ಮಾಡೋರ್ ಪಾಡ ಹೆಂಗೋ
ಹಾ ಇಲ್ಲೇ ಮಾಡಿದ್ ಚಲೋ ಹಂಗ ಇಲ್ಲೇ ಮನೆ ಊಟ ಇರುತ್ತೆ ಎಲ್ಲ ಆರಾಮಾಗಿ ಹೋಗಿ ಬರ್ಬೋದು.
ಹ್ಮ್
ಹ್ಮ್ ಮತ್ ಅಲ್ಲಿ ಹೋದ್ವಿ ಅಂತಂದ್ರೆ ಬೆಂಗಳೂರುದಾಗ ಮತ್ತ ಹೋಗಿ ಬರೋ ಖರ್ಚು ರೂಮ್ ಬಾಡಿಗೆ ಊಟ ಎಲ್ಲ ಅಲ್ಲೇ ಇದಾಗತ್ತೆ.
ಹ್ಮ್ ಹಾ ರಿಸ್ಕ್ ಐತಿ ಜೀವನ ಅಲ್ಲಿ ಫುಡ್ ಅದು ಚಲೋ ಇರಲ್ಲ ಫುಡ್ ಅದು ಚಲ ಇಲ್ಲ ಮನೆ ಊಟ ಉಣಕೋತ ಆರಾಮ್ ಮಾಡ್ಬೋದು
ಇನ್ನು ಇಲ್ಲ ಮಾಡ್ಕೊಬೋದು
ನೀವೇ ಇಲ್ಲಿ ಲೋಕಲ್ ಮಾಡ್ತರಿ
ಹಾ ಇಲ್ಲೇ ಲೋಕಲ್ ಹೊಂಟೀವಿ ಅಣ್ಣ ಎರಡು ಮೂರು ತಿಂಗಳ ನೋಡ್
ಹ್ಮ್ ಹ್ಮ್ ಕೊಡ್ತಾರ ಸ್ಯಾಲರಿ
ಹಾ ಕೊಡ್ತಾರ ನಮಗ ಪರಿಚಯದರ ಇದ್ರ ಐದ ಸಾವಿರ ಕೊಡು
ಅಂದ್ರೆ ಮತ್ ನೆಕ್ಸ್ಟ್ ಮಂತ್ ಮಂತ್ ಜಾಸ್ತಿ ಆದದಂಗಿಲ್ಲ ಜಾಸ್ತಿ
ಹಗೆ ಎರಡು ಮೂರು ತಿಂಗಳ ಹ ಚಲೋ ಕೆಲಸ ಮಾಡಿದ್ರೆ ಅವರೇ ಅಮೌಂಟ್ ಜಾಸ್ತಿ ಮಾಡ್ತಾರೆ.
ಹ್ಮ್ ಹ್ಮ್
ಹ್ಮ್
ನಿಮ್ ಸೀನಿಯರ್ ಅವ್ರು ಮಾಡ್ಯಾರ ಆಮೇಲೆ ಒಂದ ಚಲ
ಒಂದ ತಕ್ ಮಾಡಿಲ್ಲಣ್ಣ ಇಲ್ಲೇ ಪ್ರೈವೇಟ್ ಮಾಡ್ಕೊಂಡ ಆಮೇಲೆ ಕಾಂಟ್ರಾಕ್ಟ್ ಬೇಸ್ ಬಿಟ್ಟಾಗ ಚಲೋ ರಿಸಲ್ಟ್ ಮಾಡ್ಕೊಂಡಿದ್್ರ ಹ ಕಾಂಟ್ರಾಕ್ಟ್ ಅವ್ರು ಲೀಟ್ ಬಂತು ಆರಾಮ್ ಹೋಗ್ಯಾರ ಇಲ್ಲ ದವಾರ್ನಾಡ ಇದ್ ಮಾಡ್ಕೊಂಡಾರ ಅಕಡೆ ರಾಯಚೂರು ಅಕಡೆ ಬೇರೆ ಬೇರೆ ಕಡೆ ಹೋಗ್ಯಾರ
ಹ್ಮ ಆಯ್ತ ಆಯ್ತ ಆಯ್ತ ಮಾಡಮತ್ ನಮ್ದು ನಮ್ ತಮ್ಮನೇ ಆಬಕ್ ಸ್ವಂತ ಇಲ್ಲ ಹ್ಮ ಇಡ್ಲಾ